ಎಂತೆ
ನಮಸ್ಕಾರ, ಏನ್ ಮಾಡ್ತಿದ್ದೀರಾ?
ಹೇಗಿದ್ದೀರಾ ಅ ಚೆನ್ನಾಗಿದ್ದೀರಾ?
ಹ್ಮ ಚೆನ್ನಾಗಿದ್ದೀನಿ, ನೀವ ಹೇಗಿದ್ದೀರಾ?
ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಏನ್ ಮಾಡ್ತಿದೀಯಾ?
ಏನುೂ ಇಲ್ಲ ಬಟ್ಟೆ ಮಾಡಸ್ಕೊಂತ ಕುೂತ್ಕೊಂಡಿದ್ದೀನಿ, ನೀವು?
ಏನಲ್ಲ ಊಟ ಮಾಡ್ತಿದ್ದೆ, ಮಾಡೋಣ ಬನ್ನಿ.
ಏನು ಊಟ ಇವತ್ತು?
ಏನಿಲ್ಲ ಅನ್ನ ಸಾಂಬಾರ, ಮತ್ತೆ ನಾನು ಹೊರಗಡೆಯಿಂದ ತಂದ ಸ್ವಲ್ಪ ಕುರುಕುಲು ತಿಂಡಿ
ಹಾ ಹಾ
ಎಲ್ಲ ಹಾಕೊಂಡ್ ತಿನ್ಬೇಕು ಏನ್ ಮಾಡ್ಬೇಕು.
ಅವೆಲ್ಲ ತಿನ್ನಬಾರ್ದು ಗೊತ್ತಾ, ಆರೋಗ್ಯಕ್ಕೆ ಹಾನಿಕಾರ.
ಹೌದಾ ನಾನೇನ್ ಧೂಮಪಾನ ಮತ್ತು ಮದ್ಯಪಾನ. ಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಕೇಳಿದ್ದೆ ಇದೇ ಇದೇ ಇ
ಅದು ನಾನ್ ನಾನ್ ಇವಾಗ ಹೇಳಿರೋದ್ ಮಾಡಿತಿದ್ದು ಯಾರಿಗ ಹೇಳ್ಬೇಡಿ ಆಯ್ತು
ಹೌದಾ ಓ ಇದು ಗುಟ್ಟಾಗನೆ ಇ ನಮ್ಮ ಇಬರ ಮಧ್ಯೆ.
ಹೌದುೌದು ಮತ್ತೆ ಮತ್ತೆ ಏನು ತುಂಬಾ ದಿನ ಆದ್ಮೇಲೆ ಕರೆ ಮಾಡಿಬಿಟ್ಟು ಬಿಟ್ಟಿದರ, ಏನ್ ಸಮಾಚಾರರ್?
ಏನ್ ಎಲ್ಲಾ ಆರಾಮಿದ್ದಾರೆ, ನಿಮ್ಮ ಊರ್ ಕಡೆ ಮನೆ ಕಡೆ?
ಎಲ್ರೂ ಆರಾಮ್ ಇದ್ದಾರೆ.
ನೀಮ್ಮಪ್ಪಾ?
ನಮ್ಮ ಅಪ್ಪ ಆರಾಮಿದ್ದಾರೆ.
ಹ್ಮ್ ನಿಮ್ ಅಪ್ಪಂದ್ ಊಟ ಆಯ್ತಾ?
ನಮ್ಮಪ್ಪದುೂ, ಇನ್ನುೂ ಇಲ್ಲ ನಂದೇ ಊಟ ಆಗಿಲನ್ನ ಅವ್ರದೆಲ್ಲ ಆಗುತ್ತೆ.
ಏನಕ್ಕೆ ಲೇಟ್ ಆಯ್ತು?
ಹ ಏನು ಇಲ್ಲಪ್ಪಾ ಅದೇ ಬಟ್ಟೆ ಮಾಡಸ್ ಮಾಡಸೋದಿತ್ತಲ. ಸಾಯಂಕಾಲ ವ ಹೊರಗಡೆ ಹೋಗಿ ತಿನ್ನುಂದಿದ್ದೆ, ಟೀ ಕುಡಿದ್ದು ಬಿಸ್ಕೆಟ್ ತಿಂದಿದ್ದೆ ಹೊಟ್ಟೆ ಹಸುವಾಗಿದ್ದಿಲ್ಲ, ಅದಕ್ಕೆ ಲೇಟಾಗಿ ತಿನ್ನೋಣಂತ ಹಂ
ಹ್ಮ್
ಕುತ್ಕೊಂಡಿದ್ದೆ
ತುಂಬ ಚೆನ್ನಾಗಿದೆ. ನಿಮ್ಮದ ಮಾಡೋ ಕೆಲಸಗಳು
ಹೌದಲ್ವಾ
ಹೋಗಿದ್ರಾ ಕಾಲೇಜ್ಗೆ?
ಕಾಲೇಜಿಗೆ ಹೋಗಿದ್ವಿ, ನಮ್ದು ಕಾಲೇಜ್ ಮಗಿಯಾಕ ಬಂತು, ಈಗ ಕೆಲಸ ಹುಡುಕಬೇಕು.
ಹೌದ ಏನ್ ಕೆಲಸಾ
ಏನು ಇರ್ಬೇಕಲ್ಪ್ಪ ಉದ್ಯೋಗ ನಿಮ್ಗೆಂತ ಒಂದ್ ತಪ್ಪಿದ್ರೊಂದ ಇರುತ್ತೆ ಹೊಲ ಹೊಲ ಆದ್ರೂ ಮಾಡ್ಬಹದು ಈ ಕಡೆ ಬೇರೆ ಯಾವ್ದಾದ್ೂ ಉದ್ಯೋಗ ಮಾಡ್ಕೊಬಹುದು ನಾವ ಹಂಗ ಅಲ್ಲ ಹೆಣ್ಮಕ್ಳು ನಾವ್ ಮಾಡ್ಲೇ ಬೇಕು ಉದ್ದ್ ಹ
ಕೆಲ್ಸ ನೀವ ಮಾಡಿದಾಗಿದ್ರೆ ನಮ್ಮ ದೇಶ ಎಲ್ಲಿಗೋ ಒ
ಹೌದಲ್ವಾ ಹ್ಮ್
ಹೆಂಗಿತ್ತು ಕಾಲೇಜ್ ಜೀವನ
ಕಾಲೇಜ ಜೀವನ ಮಸ್ತ್ ಇತ್ತು ತುಂಬಾ ಎಂಜಾಯ್ ಮಾಡದ ದೇ ನಮ್ಮಗೆಳತೆರಣಾ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ
ಹೌದ್ರಾ ನಿಮ್ಮ ಟೀಚರ್ಸ್ ಎಲ್ಲಾ ಹೆಂಗೆ
ನಮ್ಮ ಶಿಕ್ಷಕರು ಹಂಗೇ ಕೆಲವೊಬ್ಬರು ಸ್ವಲ್ಪ ಈ ಹುಚ್ಚರು ಹುಚ್ಚರು ಹಿಡದಿರತ ಗೊತ್ತಾ ಆತರಾ ಮಾಡ್ತಿದ್ರು
ಓ ಹಂಗೆ ಅಂದ್ರೆ
ಹಂಗಗೆ ಅಂದ್ರೆ ಹುಚ್ಚರ್ತರನೇ ಸೇಮ್ ಹುಚ್ಚರ್ತರನೇ ಬಟ್ ಅವರ ಹುಚ್ಚ್ರಲ್ಲ
ಹೌದಾ
ಅವ್ರು ಮಾಡೋ ನಡವಳಿಕೆ ಏನೋ ಅದೆಲ್ಲ ಹುಚ್ಚರತರಾಣೆ
ಹಾ ನಿಮ್ಗೆ ದೈಹಿಕ ಶಿಕ್ಷಕರು ಪಿ ಟಿ ಸರ ಇದ್ರಾ
ಹಾ ಇದ್ರು ಇದ್ರು ಯಾಕೆ
ಏನೇನು ಮಾಡ್ಸೋದು
ಅವರು ಆಟ ಆಡಸ್ತಿದ್ರು ತುಂಬಾ ಆ ಆಟ ಆಡ್ತಿದ್ದ್ವಿ ನಾವು ನಮಗೆ ಓಡೋದಂದ್ರೆ ಇಷ್ಟ
ಹ್ಮ್ ಬಟ್ ಬಿದ್ಮೇಲೆ ಆಯ್ತು ನಿಮ್ಗ ಅದ ಕಷ್ಟ ಅ
ಹಾ ಏನ್ ಗೊತ್ತಾ ನ ನಮ್ ಗೆಳೆಯ ಇದ್ದ ಒಬ್ಬ ವ್ನು ಅವನಿಗೆ ಕಪ್ಪೆ ಆಡೋದಂದ್ರೆ ಇಷ್ಟ ಕಪ್ಪ ಪೇಟ ಗೊತ್ತಾ ಕಪ್ಪೆ ಹೆಂಗ್ ಓಡುತ್ತೆ ಅದು
ಹ ಹೌ ಗೊತ್ತ್ಗೊತ್ತು ಹೇಳಿ
ಹಾ ಅದ್ ಹೆಂಗ ಓಡುತ್ತಲ್ಲ ಅದ ಆಟಾ ಆಡೋದಂದ್ರೆ ಇಷ್ಟ ಅದ್ರಲ್ಲಿ ವಿನ್ನಾಗಿದ್ದವನು ಅವ್ನಿಗೆ ಒಂದು ಪ್ರಶಸ್ತಿನೂ ಬಂತು
ಹೌದಾ ಅವ್ರದ್ದ ಇವ್ರದ್ದ ಏನ್ ಹೇಳ್ತಾರ ನಿಮ್ದು ಹೇಳಿ ನೀವು ಯಾವ್ ಆಟಾಡಿತಿರಿ ನೀವು ಯಾವ್ದ್ ವಿನ್ನಾಗಿದ್ದರಿ?
ಅನ್ನೋದು ನನ್ ಗೆಳೆಯ ಅವನು?
ನಿನ್ ಗೆಳೆಯ ಅಂದ್ರ
ನನ್ ಗೆಳೆಯ ಅಂದ್ರೆ
ಅಚ್ಚುಮೆಚ್ಚಿನ ಗ್ರೇನ್
ಹೌದು ಆಪ್ತಮಿತ್ರ ಹಾ ಒಂದೊಂದ್ ಟೈಮ್ ಅದನ್ನು ಹಾಕ್ತಾನೆ. ಮತ್ತೆ ನಿಮ್ಗೆ ಯಾವ ಆಟ ಇಷ್ಟ ಆಡೋಕ್ಕೆ
ನನ್ಗೆ ಕುಂಟೆ ಬಿಲ್ಲೆ ಇಷ್ಟ
ಕುಂಟೆ ಬಿಲ್ಲೆ ಅದು ಹೆಣ್ಮಕ್ಳು ಆಡದು.
ಅಯ್ಯೋ ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಭಾವ ಇಲ್ಲ. ಆಟ ಆಟನೆ
ಅ ಹಂಗಂತಿರಾ
ಹ್ಮ್ ಇವಾಗ ಕ್ರಿಕೆಟ್ ಗಂಡ್ಮಕ್ಳದು ಹೆಣ್ಮಕ್ಳು. ಆಡಲ್ವಾ
ಹಾ ಆಡ್ತಾರೆ.
ಹ್ಮ
ಹ ಮತ್ತೆ ಅದನ್ನು ಇಷ್ಟ ನಿಮ್ಗ.
ಯಾವದು?
ಕ್ರಿಕೆಟ್ನುೂ ಇಷ್ಟನಾ
ಇಲ್ಲ ನಂಗೆ ಚೌಕೊಬಾರ್ ಇಷ್ಟ
ಚೌಕೋಬಾರಾ
ಹಳಿ ಗುಳಿ ಮನೆಷ್ಟು? ತಾಳಿ ಗುಳಿ
ಹಾ ಹಾ
ಹುಲಿ ಮನಷ್ಟ ಮತ್ತೆ
ಹಾ
ಗೊತ್ತಲ್ವಾ ಹುಗ್ಲಿ ಮನಿ
ಅಂದ್ರೆ ಗೊತ್
ಹುಲಿ ಹುಲಿ ಅದ್ಮೇಲ್ ಸಿಂಹ ಹ
ಹಾ ಹುಲಿ ಅಂದ್ರೆ ಸಿಂಹ ಸಿಂಹ ಅಂದ್ರ ಹುಲಿ ನ ಇವರಡ ಒಂದೇನಾ ನಾನು ಇದೇ ಇದೇ ಮೊದಲೇ ಬರ್ಕಳ್ತರದು.
ಹೌದು.
ಹೌದಾ
ಸಿಂಹ ಒಂದ್ ಎರಡು ಹೆಜ್ಜೆ ಹಿಂದಿ ಹಿಡಿತ ಅಂತಂದ್ರೆ ಅದು ಹುಲಿ.
ಹಾ
ಹುಲಿ ಒಂದು ಎಡತ್ ಜಮ್ಮ ಮುಂದ ಇಡಿ ಜಲ್ಲ ಶಿಮು
ಓಹೋ ಹುಲಿ ಹುಲಿಯಿಂದ ಇಟ್ರೆ ಸಿಂಹ ಆಗುತ್ತೆ ಸಿಂಹ ಮುಂದೆ ಇಟ್ರೆ ಹುಲಿ ಆಗುತ್ತೆ
ಹೇ ತಪ್ಪು ನೀವೆಳದು
ಮತ್ತೆ ನೀವ್ ಹೇಳಿದ್ದೆ ನಾ ಹಳದ್
ಸಿಂಹ ಒಂದ ಎರಡೆಜ್ ಜೆ ಹಿಂದಿಟ್ಟರೆ ಹುಲಿ
ಆ ಸಿಂಹ ಇಟ್ರೆ ಹುಲಿ ಅದ ಹೆಂಗಗುತ್ ತ್ತೆ ಸಿಂಹ ಇಟ್ರ್ ಹುಲಿ
ಹಾಂ ಹುಲಿ ಎರಡಜ್ ಮುಂದಿಟ್ಟರೆ ಸಿಂಹ ಅದ ಹಂಗೆ ಲಾಜಿಕ್
ಓಹ ನಿಮ್ಮದ್ ಬಿಡಿ ಎಲ್ಲ ಲಾಜಿಕ್ ಇರ್ತವೆ
ಹ್ಮ ನಿಮ್ ಗೆಳೆ ನಂಗೆ ಕ ಬೇಟ ಯಾರು ಆಡೋದಿಲ್ಲ
ಹೌದಾ
ನಮ್ ಕಾಲೇಜ್ ಎಲ್ಲ ವಿಧ ವಿಧವಾದ ಆಟಗಳು ಆಡ್ ಸ್ತಾರೆ
ಯಾವ್ದಾದ್ದು ಹೇಳ್ತೀರಾ ನಾವು ಸ್ವಲ್ಪ ಆಡ್ತೇವಿ ನಮ್ಗೆಳತೆಯರ ಜೊತೆ ಇಲ್ಲಿ
ಕೇರಮು
ಹಾ
ಕುಂಟೆ ಬಿಲ್ಲೆ
ಕುಂಟೆ ಬಿಲ್ಲೆನು ಆಡುಸ್ತಾರ
ಮಾಡಿಸ್ತಾರೆ ನಾವೆಲ್ಲಾರು ಒತ್ತಾಯ ಮಾಡಿದ ಒತ್ತಾಯ ಮಾಡಿ ಸರಿಯಾಗಿ ಆಡಿಸ್ತಿದ್ದಾರ್ ಈ ಸಲ.
ಹೌದಾ. ಹ್ಮ್ ಹ್ಮ್. ಮತ್ತೆ ನಿಮ್ಗೆ ಇದು ಪರೀಕ್ಷೆಗೆ ಎಲ್ಲ. ಅದೇನು ಪಾಠಗಳೆಲ್ಲ. ಸಿದ್ಧತೆ ನಡೆಸ್ತಿದ್ದೀರಾ ಅದ್ ನನಗೆ ಗೊತ್ತೂ.
ಹ್ಮ್.
ಮತ್ತೆ.
ನಿಮ್ಗೆಗ್ ಗೊತ್ತು ನಾನ್ ಸಿದ್ಧತೆ ನಡ್ಸೋದ.
ನೀವೇ ಹೇಳಿದ್ರಲ್ಲ ಈಗನೇ ಸ್ವಲ್ಪ ಮುಂಚೆ.
ಹ್ಮ.
ಹಾ. ಆಗಾ. ಹೌದು. ಹೌದಾ ಯಾಕೆ ಅವ್ರಿಗೆ ಹೇಳ ಹೇಳಾರ್ದೇ ಓದ್ಕೊಂತಿದ್ದೆಯಲ್ಲ ಅದಕ್ಕೆನಾ.
ಹೌದು ಹ್ಮ್.
ಹ ಹಾ ಇರ್ಲಿ ಬಿಡಿ ಸಹಜ ವಿದ್ಯಾರ್ಥಿಗಳು ಅಂದಮೇಲೆ.
ಹೌದಲ್ವಾ.
ಹೌದು ನಾನು ಇದೇ ತರಾನೇ ಮಾಡೋದು.
ಹ್ಮ್.
ಹಾ. ಮತ್ತೆ ದವಾ.
ಇನ್ನುೂ ನಡೀತಾ ಇದೆ ಹೋಗ್ತಿದ್ದೀವಿ ಡೈಲಿ ಕಾಲೇಜ್ಗೆ.
ಹೌದಾ ಹೇಗಿದೆ. ಕಾಲೇಜು ನಿಮ್ಗೆಳಳ್ತಿಯರು ನಿಮ್. ಗೆಳೆಯರು ಎಲ್ಲ ಚೆನ್ನಾಗಿದಾರಾ.
ಎಲ್ಲಾರು ಚೆನ್ನಾಗಿನೇ ಇದಾರೆ.
ಹ ಹಾ ಏನು ಹೊಸತಾಗಿ ಗೆಳತಿಯರು ಗೆಳೆಯರು ಸಿಕ್ಕ್ಯಾರ ಅನ್ಸುತ್ತೆ.
ಹ್ಮ್ ತುಂಬಾ ಜನ ಸಿಕ್ಕಿದ್ದಾರೆ.
ಹಾ.
ಏನ್ ಮಾತುಗಳಂತೀರ ಆಡದ.
ಹಾ ಹಾ. ಏನೇ ಬಿಡಿ ಬಿಟ್ಟಿದ್ದೀರಾ.
ನಿಮ್ಮನ್ನ ಮರ್ತಿರೇ ಕಾಲ್ ಮಾಡ್ತಿದ್ನಾ ನಿಮ್ಮನ್ನ ಮರ್ತಿಲ್ಲ ಅದಕ್ಕೆ ಕಾಲ್ ಹಚ್ಚಿದ್ದು ಮಾತಾಡ್ಬೇಕು. ನಾನ್ ಗೆಳತಿ ಜೊತೆ ಅನ್ಕೊಂಡು.
ಹೌದಾ ಅದಕ್ಕೆ ಧನ್ಯವಾದಗಳು ನನ್ನ ಅನಿಸ್ಕೊಂಡು ಕರೆ ಮಾಡಿದಾರಲ್ವಾ
ಅಯ್ಯೋ ಇದಕ್ಕೆ ಯಾಕೆ ಧನ್ಯವಾದ ಬಿಡಿ
ಹೇಳ್ಬೇಕಲ್ವಾ ಬಾಳ ದಿನ ಆದ್ಮೇಲೆ ಮಾಡಿದ್ದೀರಾ
ನಾವು ಮಾಡಗುತ್ತೇನೆ
ಹಾ
ಮಾತಾಡ್ತಾ ಮಾತಾಡ್ತಾ ಏನೇ ನೋವು ಮರ್ತ ಬಿಟ್ಟಿದೀನಿ ಅದೇ ಪೂರ್ವಸಿದ್ಧತೆ ಹೆಂಗ್ ನಡ ನಡತಿದ್ದೆ ಚೆನ್ನಾಗ್ ನಡೀತಿದ್ದಾನ ಎಲ್ಲಾ ಮುಗಿತಾ ದೇಹಗಳು ಓದೋದ್ ನಿನ್ನದು
ಗಿಚ್ಚಾಗಿ ನಡೆಯುತ್ತಿದೆ ನಮ್ ಉತ್ತರ ಕರ್ನಾಟಕ ಸೈಡು ಗಿಚ್ಚಾಗಿ ಅಂತ ಅಂತವಿ ಗಿಚ್ಚಗಿ ಅಂದ್ರೆ ಮಸ್ತಾಗಿ ಗಿಚ್ಚಾಗಿ ನಡ ಸರಿ ಎಲ್ಲ ಸಿದ್ಧತೆ
ಹ್ಮ ಹ್ಮ ಚಲಾಗ್ ಬಿಡ್ರಿ.
ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ.
ಹಾ ಈಗ ಹೋಗಿ ಪರೀಕ್ಷೆ ಕೊಠಡಿಯಲ್ಲಿ ಅದೇ ಪರೀಕ್ಷೆ ಕೊಠಡಿ. ಅಡಲ್ಲಿ ಹೋಗಿ ಬರೆದು ಕೊಟ್ಟು ಬರೋದಂದೆ ಬಾಕಿ ಇದೆ.
ಅದೇ ಎಲ್ಲಾ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇವಿ ಇಲ್ಲಿ ಜೇಬಲ್ಲಿ
ಹ
ಬರವೆಂದೇಗ
ಹ್ಮ ಹಾ
ಕಟ್ಟಿದ್ದೀವಿ ಎಲ್ಲ ಬುತ್ತಿ.
ಹೌದಾ
ತ್ತನ್ನು ಬಿಚ್ಚು ಊಟ ಮಾಡೋದಷ್ಟೇ ಹಗೆ
ಹ ಚಲೋ ಬಿಡಿ
ಹ್ಮ್ ಕಣ್ಣು ಖುಷಿ ಆಯ್ತು ನಿ ಜೊತೆ ಮಾತಾಡಿ ಬಳ ಜನ ಆಗಿತ್ತ
ಹ ಆಯಿತು ಚೆನ್ನಾಗಿ ಬೇರೀ ಎಕ್ಸ ಪರೀಕ್ಷೆನ ಮತ್ತೆ ಚೆನ್ನಾಗಿ ಅಂಕಗಳು ಸತಗರಿ ಆಯ್ತಾ ಮುಂದೆ ಒಂದ ದಿನ ಸಾಧನೆ ಮಾಡಿದಾಗ ನಾನು ಮರಿಬೇಡ. ನಾನ ನೆನೆಸ್ಕೊಂಡು ಕರೆ ಮಾಡ್ರಿ ಮತ್ತೆ
ಜಿಲ್ಲೆ ಕಲೆಕ್ಟರ್ ಆಗ್ತೀನಿ ಅವಾಗ ನಿಮ್ ಜಿಲ್ಲೆಗೆ ಹ ಆಗ್ತೀನಿ ಬನ್ನಿ ನಮ್ಮ ಹತ್ರ
ಹಾ ಹಾ
ಸರಿ ಬಿಡಿ ಸಿಗ್ರ ಯಾವಾಗಾದ್ರೂ ಸಿಕ್ಕ ಬಾಳ ದಿನ ಆಯ್ತು.
ಓಕೆ ಯಾವಾಗಾದ್ರೂ ಭೇಟಿ ಆಗೋಣ ತಗೋ ಭಾಳ ದಿನ ಆಯಿತು.
ಓಕೆ ಸರಿ ಬಾಯ್.
ಹಾ ಸರಿ ಬಾಯ್.